ಕರಗಳು.
ನಮಸ್ತೆ ಸಾರ್ ಏನ್ ಮಾಡತೀರಿ.
ಏನೂ ಇಲ್ಲ ಇಲ್ಲಿ ಮ್ಯಾಲೆ ಬಂದಿದ್ದೆ ಹಾ ಊಟ ಆಯ್ತು. ನಿಂದು.
ನಮ್ದು ಊಟ ಆಯ್ತು ಏನ್ ಊಟ.
ಇವತ್ತೇ ಚಪಾತಿ ಮತ್ತೆ ಅನ್ನ ಸಾಂಬಾರ್ ಮಾಡಿದ್ರು.
ಹೌದಾ.
ಹ್ಮ್.
ಹ್ಮ್ ನಮ್ದು. ಚಿಕನ್ ಮಾಡಿದ ನಾ ಚಿಕನ್ ಬಿರಿಯಾನಿ ಊಟ ಮಾಡಿದಿ.
ಹ್ಮ್ ಚಿಕನಿಗೆ ಯಾವ್ ಮಸಾಲ ಹಾಕಿದ್ರು.
ಚಿಕ್ಕನ್ ಮತ್ತೆ ಒಂಥರ ಪಲಾವ್ ತರ ಮಾಡಿದ್ರಪ್ಪ ಅದ ಅಷ್ಟು ಗೊತ್ತಾಗಿಲ್ಲ.
ಹೈದ್ರಾಬಾದಿ ಬಿರಯಾನಿ ನ ಅಥವಾ ನೋರ್ಮಲ್ ಬಿರಯಾನಿ ನ.
ನಾರ್ಮಲ್ ಬಿರಿಯಾನಿ.
ಹಾ ಗ್ರೇವಿ ಚೆನ್ನಗಿತ್ತ.
ಗ್ರೇವಿ ಎಲ್ಲ ಬಿರಿಯಾನಿ ಆಥರ ಪಲಾವ್ ಟೈಪ ಮಾಡಿದ್ರು.
ಬಿರಿಯಾನಿಗೆ ಏನು ಸ್ಪೆಷಲ್.
ಬಿರಿಯಾನಿಗೆ ಮಸಾಲೆ.
ಹ್ಮ್.
ಹೌದು ಹೇರ್ತದೆ ಒಂಥರ ಆಹಾರ ಬಗ್ಗೆ ಮಾತಾಡನ ಅಂತ ಅಚಿದ್ದೆ ಫೋನು.
ಮತ್ತೆ ನಿಮ್ಗೆ ಯಾವ ಆಹಾರ ಇಷ್ಟ.
ನನ್ಗೆ ಯಾವ್ದಾದ್ರೂ ನಡೀತೆತು ಒಟ್ಟು ರುಚಿ ಇರುಬೇಕು ಆಹಾರ.
ಹ್ಮ್.
ಆಹಾರ ಸ್ವಾದಿಷ್ಟ ಇರಬೇಕು. ರುಚಿ ಇದ್ರೆ ನಾ ಯಾವದೇ ಆಗ್ಲಿ ತಿಂತೀನಿ. ನಿಮ್ಗೆ.
ನನಗೆ ಎಲ್ಲಾ ಎಲ್ಲಾ ತರಹದ್ದು ಆಹಾರ ಇಷ್ಟ..
ಹೌದು.
ಆದ್ರೆ ಸ್ವಲ್ಪ ಸಿಹಿ ಆಹಾರ ಆಹಾರಗಳು ಮತ್ತು ಇಷ್ಟ. ಸಿಹಿ ಆಹಾರಗಳಲ್ಲಿ ಅಂದ್ರೆ. ಸ್ವೀಟ್ ಅದೇ ತುಂಬಾ ಸಿಹಿಯಾದ ಆಹಾರ ತ ಸಕ್ಕರೆ ಅಂಶ ಜಾಸ್ತಿ ಇರೋದು ಹ್ಮ್ ಮತ್ತೆ
ಹ್ಮ್ ಯಾವ ನಿಮ್ದೇ ಏನಾದ್ರು ಆ ನಿಮ್ಗೆ ಅಂದ್ರೆ. ಚಿಕ್ಕೋರು ಇರೋವಾಗ್ ಯಾವ್ದಾದ್ರು ಅಡಿಗೆ ಮಾಡಿ ಮಾಡಿರ ಅನುಭವ ಅಡಿಗೆ ಯಾವ ತರ ಮಾಡಿ. ಯಾರಲ್ಲಿ ಮಾಡಿ ಬಡಿಸಿದ ಬಡಿಸಿರುವ ಅನುಭವ. ನಿಮ್ ಮನೇಲಿ ಯಾವ ತರ ಅಡುಗೆ ಮಾಡ್ತೀರಾ ನೀವು.
ಸಣ್ಣೀರು ಆಗ್ಲೇ ಸಣ್ಣೀರು ಆಗ್ಲೇ ನಾನು ಒಂಥರ ಸ್ಪೆಷಲ್ ಅಡಿಗೆ ಮಾಡಿದ್ದೆ ತುಂಬಾ ತುಂಬಾ ಒಂತರ ಅಡಿಗೆ ಮತ್ ಅಂದ್ರೆ ಸಾಂಬಾರ್ ಐಟಂ ಸಾಂಬಾರುಗಳು ಮತ್ತ ತುಂಬಾ ಪದಾರ್ಥಗಳನ್ನು ಮಾಡಿದ್ದೇನೆ.
ಹಾ ಈಗ ಯಾವ್ದ್ ಮಾಡಿ ಪರ್ಟಿಕ್ಯುಲರ್ ಆಗಿ ಒಂದ್ ಯಾವ್ದಾದ್ರು. ಒಂದು ಆಹಾರದ ಹೆಸರೇಳಿ.
ಆಹಾರದ ಹೆಸರಾ ಆಹಾರದ ಹೆಸರ ಅಲ್ಲಿ ರೊಟ್ ರೊಟ್ಟಿ ಮಾಡಿದ್
ರೊಟ್ಟಿ ಯಾವ ತರ. ಅದ್ರ ಅನುಭವ ಮೊದಲನೇ ಬಾರಿ ಮಾಡ್ತರಲ್ಲಾ ಮೊದಲನೇ ಬಾರಿಗೆ ಸರಿಯಾಗಿ ಬರೋದಿಲ್ಲ ಅಲ್ವಾ ಅದು ಹೇಳಿ ಅನುಭವ ಹೇಳಿ ಸರ್.
ಅಕ್ಕಿ ರೊಟ್ಟಿ ಮಾಡುವ ಮೊದಲನೇ ವಿ ವಿಧಾನವವನ್ನು ಹೇಳ್ತಿನಿ.
ಹಾ
ಈರುಳ್ಳಿಯನ್ನು ಸಣ್ಣಕ್ಕೆ ಕೊಚ್ಚಿ ಹ ಸರ್ ಸಣ್ಣ ಕೊಚ್ಚಿ ಆ ನಂತನ ಕಾಯಿ ಇರತ್ತಲ್ಲ, ಕಾಯಿನ ಕೆರ್ದಿ ಅದನ್ನ ಸರಿಯಾಗಿ ಕಳ್ಸ್ಬೇಕು.
ಹೌದಾ
ಕಲ್ಸಿ ಅಕ್ಕಿ ಹಿಟ್ ಹಾಕ್ಬೇಕು
ಹ್ಮ್ ಸಾರೆ
ಅಕ್ಕಿ ಹಿಟ್ಟು ಹಾಕ ಆದ್ಮೇಲೆ ಅದಕ್ ಮಿಕ್ಸ್ ಮಾಡಿ ಉಪ್ಪು ಸ್ವಲ್ಪ ಖಾರ ಬರ್ಲಿಕ್ಕೆ ಸ್ವಲ್ಪ ಖಾರದ್ ಪುಡಿ. ಹಾಕ ಕಳ್ಸಿದ್ದೆ ಹಂಗೆ ಮಸ್ತ್ ಆಗತ್ತೆ ತಿನ್ಲಿಕ್ಕೆ ಆಹಾರ ಸಿಕ್ಕಾಪಟ್ಟೆ ರುಚಿಯಾಗಿ ಬರುತ್ತೆ.
ಹೌದಾ.
ಆ ಆಹಾರದಲ್ಲಿ ರುಚಿಯನ್ನು ಒಂದ್ಸಲ ಬಾಯಲಿ ಇಟ್ಕೊಂಡ್ ಕೂಡ್ಲಿ ಗೊತ್ತಾಗ್ಬಿಡುತ್ತೆ ಟೇಸ್ಟ್ ಏನ ಹೇಳಿ ಅ ರುಚಿ ಸೌದ ಆಗಲಿ ಗೊತ್ತಾಗೋದು.
ಹೌದಾ ಹ ಯಾವ್ದ ಅಕ್ಕಿ ರೊಟ್ಟಿ ಯಾವ್ದದು.
ಅಕ್ಕಿ ರೊಟ್ಟಿ.
ಅಕ್ಕಿ ರೊಟ್ಟಿ ಏನು ಪಲ್ಯ ಯಾವ್ ತರ ಯಾವ್ದಿದ್ರೆ ಚೆನ್ನಾಗಿರ್ತ್ತ ಅಕ್ಕಿ ರೊಟ್ಟಿಗೆ
ಪಲ್ಲಿ ಪಲ್ಲಿ ಇದ್ರು ಚೆನ್ನಾಗಿರುತ್ತೆ ಇಲ್ಲ ಚಟ್ನಿ ಇದ್ರು ಚಲೊ ಚೆನ್ನಾಗಿರುತ್ತೆ. ಅದರಲ್ಲೂ ಕೆ ಕೆ ಕೆಂ ಕೆಂಪ್ ಚಟ್ನಿ ಮಾಡ್ತಾರೆ ಅದ್ಕೆ ಸಪ್ರೇಟ್ ಅಂದ್ರೆ ಅದುಕ್ಕೆ ಒಂದಾಗಿ ಕೆಂಪು ಚಟ್ನಿ ಮಾಡ್ತಾರೆ ಕೆಂ ಚಟ್ನಿ ಅಂದ್ರೆ ಅದುಕ್ಕೆ ಕಾಯಿ ಒಣ ಮೆಣಸು
ಸರಿ
ತುಂಬಾ ಪದಾರ್ಥಗಳ ಹಾಕಿ ಕೆಂಪು ಚಟ್ನಿ ಮಾಡ್ತಾರೆ ಅದು. ಕೊತ್ತಂಬರಿ ಅವೆಲ್ಲಾ ಹಾಕಿರ್ತಾರೆ.
ಅದೆಲ್ಲಾ ಹಾಕಿದ್ ಕೂಡ್ಲೆೇ ಆ ಆಹಾರದ ರುಚಿನೇ ತುಂಬಾ ಚೆನ್ನಾಗಿರುತ್ತೆ.
ಹೌದಾ
ಹ್ಮ್
ಮತ್ತೆ ನಿಮ್ಮ ಊರ್ ಕಡೆ ಯಾವ್ದು. ಹ್ಮ ಬಹಳಷ್ಟು ಆಹಾರ ಸೇವನೆ ಮಾಡದು.
ನಮ್ಮ ಊರ ಕಡೆ ಜಾಸ್ತಿ ಆಹಾರ ಸೇವನೆ ಮಾಡೋದಂದ್ರೆ ಜೋಳದ ರೊಟ್ಟಿನೇ. ಜೋಳದ ರೊಟ್ಟಿ ಹಾಗೆ ಉಪ್ಪಿಟ್ಟು. ಸ್ವಲ್ಪ ಜಾಸ್ತಿ.
ಹೌದಾ
ಉಪ್ಪಿಟ್ಟಿನ ನಮ್ಮ ಕಡೆ ಉಪ್ಪಿಟ್ಟು ಸ್ಪೆಷಲ್ ಅಂದ್ರೆ ತುಂಬಾ ತುಂಬಾ ತರ. ಉಪ್ಪಿಟ್ಟು ಸಿಗುತ್ತದೆ.
ಹ ಸರಿ.
ಅಂದ್ರೆ ಸಾದಾ ಉಪ್ಪಿಟ್ಟು. ಸ್ಪೆಷಲ್ ತರದ ಉಪ್ಪಿಟ್ಟು.
ಹ್ಮ್ ಸರಿ.
ಮತ್ತೆ ನಿಮ್ ನಿಮ್ಮ ಊರಲ್ಲಿ ಯಾವ್ ಸ್ಪೆಷಲ್.
ನಮ್ಮೂಊರಲ್ಲಿ. ್ರೆ ಈಗ ನಾರ್ಮಲ್ ಆಗಿ ರೊಟ್ಟಿ ಬಹಳ ಇಷ್ಟ ಪಡ್ತ ಹಲೋ ಹಾ ಜೋಳದ ರೊಟ್ಟಿ.
ಯಾವ್ ತರದ ರೊಟ್ಟಿ.
ನಾರ್ಮಲ್ ಆಗಿ ಜೋಳದ ರೊಟ್ಟಿ.
ನಿಮ ನಿಮ್ ಕಡೆ ರಾಗಿ ರೊಟ್ಟಿ ಮಾಡ್ತಾರಾ.
ಇಲ್ಲ ಕಮ್ಮಿ. ನಮ್ ಕಡೆ ಬಾಳ ಅಂದ್ರೆ ಜೋಳದ ರೊಟ್ಟಿ. ಸಜ್ಜಿ ರೊಟ್ಟಿ.
ಉದ್ದಿನ ದೋಸೆ ಮಾಡ್ತಾರಾ.
ಉದ್ದೀನ್ ದೋಸೆ ಹ ಮಾಡ್ತಾರೆ.
ಮತ್ತ ಇಡ್ಲಿ.
ಇಡ್ಲಿ ಮಾಡ್ತಾರೆ ಅಂದ್ರೆ ನಮ್ ಕಡೆ ಈಗ ಬಾಳ ಹಳ್ಳಿ ಕಡೆ ಆದ್ರೆ ಬಾಳ ಬೆಳಗ್ ಬೆಳಿಗ್ಗೆ ಆದ್ರೆ ನಾ ನಾಷ್ಟ ಎಲ್ಲ ಮಾಡಲ್ಲ ಅವರು ನಾಷ್ಟ ಅಂದ್ರೆ ಏನು ಜೋಳದ ರೊಟ್ಟಿ ಪಲ್ಯ ಕುಂಡೆ ಪಲ್ಯ.
ಪುರಿ ಎಲ್ಲ ಮಾಡ್ತಾರ ನಿಮ್ ಕಡೆ ಪೂರಿ.
ಅದು ಸಿಟಿ ಕಡೆ ಹೋದ್ರೆ ನಾಷ್ಟ ಈ ತರ ಮಾಡ್ತಾರೆ ಬಟ್ ಈಗ ಹೊಲಕ್ ಹೋಗೋಕ ಆದೊರು. ಕೆಲ್ಸ ಮಾಡ್ಬೇಕಾದರು ಹ್ಮ್ ಇವ್ರ ಎಲ್ಲಾರ ಏನ್ ಮಾಡ್ತಿರೆ. ಅದೇ ಬೆಳಿಗ್ ಬೆಳಿಗ್ಗೆ ರೊಟ್ಟಿ ಪಲ್ಯ ತಿಂದು. ಹೊಲ್ಕ್ ಹೋಗ್ಬಿಡ್ತಾರೆ ಹೊಲಕ್ ಕೆಲ್ಸ ಮಾಡ್ತಾರೆ ಅದನ್ನೇ ಬೆಳಿಗ್ಗೆ ಮಾಡಿದ್ದ ರೊ ಟ್ಟಿ ಪಲ್ಯ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಹೊಲ್ಕ್ ಹೋಗ್ತಾರೆ. ಅಲ್ಲೇ ಹೊಲ್ದ ಕೆಲ್ಸ ಮಾಡಿ ಮತ್ತೆ ಅದೇ ಅದೇ ಊಟ ಮಾಡ್ತಾರೆ.
ಹೊಲ್ದಲ್ಲಿ ಎಷ್ಟೊತ್ತ ಕೆಲ್ಸ ಮಾಡ್ತೀರಾ.
ಅದೇ ಹೊಲ್ದಲ್ಲಿ ಬೆಳಿಗ್ಗೆ. ಹ್ಮ ಒಂಬತ್ ಗಂಟೆಗೆ ಹಿಂಗ ಹೋದ್ರೆ ನಾಷ್ಟ ಎಲ್ಲಾ ಊಟ ಮಾಡಿ ಬೆಳಗ್ ನಮ್ ಕಡೆ ಬಾಳ ಬಹಳ ನಾಷ್ಟ ಅನಲ್ಲ ಊಟನೇ ಬೆಳಿಗ್ಗೆ ಊಟನೇ ಮಾಡ್ತಾರೆ. ನಾಷ್ಟ ಕಮ್ಮಿ ಬೆಳಿಗ್ಗೆಷ್ ಸಂಜೆ ನಾಕು ಗಂಟೆ ಐದ್ ಗಂಟೆ ಸುಮಾರ ಬಂದ್ಬಿಡ್ತಾರೆ.
ಹ್ಮ್ ಮತ್ತೆ ನಿಮ್ಮ ಊರಿನ ಸ್ಪ ನಿಮ ಮೂಊರಲ್ಲಿ ಏನು ತುಂಬಾ. ತುಂಬಾ ಆಹಾರ ಬೆಳಿತಾರಾ.
ಅಂದ್ರೆ ಅಕ್ಕಿನೇ ಅಕ್ಕಿನೇ ಬೆಳಿತಾರೆ ನಮ್ ಕಡೆ ಭತ್ತ. ಭತ್ತ ಬೆಳೆತರಲ್ಲಿ ಸೋನಮಸೂರಿ ಬಾಸುಮತಿ. ಎಲ್ಲ ಹಲವಾರು ದೇಶಕ್ಕೆ ಹಲವಾರು. ದ ಅಂತರ್ದೇಶಕ್ಕೆ ಎಲ್ಲಾ ರಫ್ತ ಆಗುತ್ತೆ ನಮ್ದು ನಮ್ ಕಡೆಯಿಂದ.
ಹೌದಾ.
ಅದರಿಂದ ಅಲ್ಲಿ ಬಾಳಾ ಭತ ತ್ತ ಬಹಳಷ್ಟ ಸ್ಪೆಷಲ್ ಅಲ್ಲಿ ಅನ್ನ ಅಕ್ಕಿ. ಅಕ್ಕಿನಿ ಫೇಮಸ್ ಅನ್ಬೋದು ಒಂದ್ ರೀತಿಯಲ್ಲಿ.
ನೀವು ಕ್ರೀಡಾಂಗಣವನ್ನು ನೋಡ್ತೀರಾ ಕ್ರಿಕೆಟ್ ಆ ತರ ಸ್ಪರ್ಧೆಗಳನ್ನು ನೋಡ್ತೀರಾ.
ಈಗ ಆಹಾರ ಅಷ್ಟೇ ಆಹಾರದ ಬಗ್ಗೆ.
ಹೌದಾ ಆದಲ್ಲಿ ಜೋಳ ಸಾದಾ ಜೋಳ ತಿಿಂದಿದ್ದೀರಾ
ಹಾ ತಿಂದಿವ ಅದು ಇದದು ಇರ್ತದೆ ಜೋಳ ಅಂದ್ರೆ ಬೇಸಿದ ಜೋಳ ಅಂದ್ರೆ
ಅದ್ಕ್ಕೆ ಉಪ್ಪು ಉಪ್ಪು ಖಾರ ಹಾಕಿ ಜೋಳ ಮಾಡಕೊಡ್
ಇಲ್ಲ ಆತರ ಎಲ್ಲ ತಿಂದಿಲ್ಲ
ಸ ಬರೀ ಅದ್ ಬೇಯಸಿ ಕೊಡ್ತಾರಲ್ಲ ಜೋಳ
ಅದು ತಿಂಡಿ ಮೆಕ್ಕೆಜೋಳ ಅಲ್ವಾ ಹ ಮೆಕ್ಕೆ ಳ
ಅದು ತುಂಬಾ ಫೇಮಸ್ ಅಲ್ವಾ.
ಹೌದು ತಿಂದೀವಿ ಅದು. ಅದು ಹ ಇಷ್ಟೇ ನಮ್ ಕಡೆ ಇಷ್ಟ ಅಷ್ಟ ಅದು ಮಳೆಗಾಲದ ಎಲ್ಲರೂ ಇಷ್ಟ ಪಡ್ತಾರೆ ಎಲ್ಲಾ ಊರಲ್ಲಿ ಪ್ರತ ಒಂದು ಊರಲ್ಲಿ ಮಾರಾಟ ಆಗುವ ಅ ಪದಾರ್ಥ
ಹ್ಮ್ ನೀವ್ ಮೀನ್ ತಿಂತೀರಾ
ಹಾ ಮೀನು ತಿಂತೀವಿ ನಿಮ್ ಕಡೆ
ನಮ್ ಕಡೆ ಮೀನ್ ತುಂಬಾ ಸ್ಪೆಷಲ್ ಅಂದ್ರೆ ತುಂಬಾ ಅದಕ್ಕೆ ಅಗ್ರಸ್ಥಾನ ಕೊಟ್ಟಿದ್ದೇವೆ ನಾವು
ಹೌದಾ ಯ ಯಾವ ತರ ಏನು ಯಾವ್ಯಾವ ಅಲ್ಲ ಮೀನಿನ
ಮೀನಲ್ಲಿ ಹಲವಾರು ಜಾತಿಗಳಿವೆ ಹಲವಾರು ಜಾತಿಗಳಿವೆ ಪಾಪ್ಲೆಟ್ ಶ್ವಣ ತಾರ್ ಬೆಳೆಂಜಿ ಹಲವಾರು ಮೀನುಗಳಿವೆ ಅದರಲ್ಲಿ ಪಾಪ್ಲೆೇಟ್ ಅನ್ನೋದು ನಂಗೆ ತುಂಬಾ ಇಷ್ಟ
ಹೌದಾ
ಹಾ ಮೀನಿನ ಅನುಭವ ತುಂಬಾ ರುಚಿಕರವಾಗಿರುತ್ತೆ
ವ್ಯಕ್ತಪಡಿಸಿ ಯಾವ್ದರ ಯಾವ್ದಾದ್ರರು ಒಂದು ಅನುಭವ ಒಳ್ಳೆ ಅನುಭವ
ಒಳ್ಳೆ ಅನ್ಗೋ ಅಂದ್ರೆ ಮೀನಿನ ಫ್ರಾಯಿ ಮಾಡ್ತಾರೆ
ಸರಿ ನೀವು ನೀವು ನಿಮ್ ಖುದ್ದಾಗಿ ಯಾವ್ದಾದ್ರು ನೀವು ಮಾಡಿರೋದು ಮನೆಯಲ್ಲಿ ಮಾಡಿ ಯಾರಿಗಾರು ಬಡಿಸಿರೋದು
ನಾ ನಾನ್ ಮನೇಲಿ ಮಾಡಿದ್ದು ಮೀನು ಮೀನ್ ಸಾರು ಮಾಡಿದ್ದೆ
ಹಾ ಅದು ಅದು ಅದ್ರ ಬಗ್ಗೆ ಹೇಳಿ ಅದ್ರ ಅನುಭವ
ಅದದ ಅನುಭವ ಮನೆ ಮನೆಯವರೆಲ್ಲ ತಿಿಂದಿ ತುಂಬಾ ರುಚಿ ಆಗಾಗಿದೆ ಅಂತ ಹೇಳಿದ್್ರ
ಹೌದಾ
ಹಾ ಅದನ್ನ ನನ್ ಫ್ರೆಂಡ್ಸಿಗೂ ಕೊಟ್ಟಿದ್ದೆ ನನ್ ಸ್ನೇಹಿತರಿಗೂ ಕೊಟ್ಟಿದ್ದೆ
ಹೌದಾ
ಇದನ್ನ ತಿಂಡ ತುಂಬಾ ಈ ರುಚಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು
ಹೌದಾ
ಹಾಗು ಶಟ್ಲಿ ಶಟ್ಲಿ ಅನ್ನೋ ಪದಾರ್ಥನೂ ಅದ್ರ ಜೊತೆ ಇರುತ್ತೆ
ಹೌದಾ
ಅದ್ರ ಅದ್ರ ಸುಖನೂ ತುಂಬಾ ಚೆನ್ನಾಗ್ಗತ್ತೆ
ಸರ ಆದ್ರೆ ನಿಮ್ ಕಡೆ ಮೀನ ಬಾಳ ಅಲ್ಲ
ಹಾ ಬಾಳ ಮೀನ ಮೀನು ಸ್ಪೆಷಲ್ ಅಲ್ಲಿೆ ತುಂಬಾ ಪ್ರಮುಖ ಸ್ಥಾನ ಕೊಟ್ಟಿದ್ದೇವೆ ನಮ್ ಕಡೆ ಈಗ ನಮ್ಮ ಈ ತರ ಆ ತರ ಅಲ್ಲಿಯ ಮಾರ್ಕೆಟ್ಸ್ ತರ ಎಲ್ಲಾ ಕಡೆ ಇರುತ್ತೆ
ಅಂದ್ರೆ ನಿಮ್ಮ ಊರು ಎಲ್ಲ ಸಮುದ್ರ ತೀರದಲ್ಲಿ ಇರುವೋ ಕಾರಣ ನಿಮ್ಮ ನಿಮ್ ಕಡೆ ಮೀನುಗಳು ಜಾಸ್ತಿ ಅತಿ
ಹಾ ಸಮುದ್ರ ತೀರದಲ್ಲಿರೋ ಸಲಾಗಿ ಮೀನುಗಳು ಜಾಸ್ತಿ ಮೀನುಗಳ ಸಂಖ್ಯೆ ಜಾಸ್ತಿ
ಹೌದು ನಮ್ದು ಬಿಸಿಲು ನೋಡೋಣ ನಮ್ದು ಬಹಳ ಮೀನು ಎಲ್ಲ ಸಿಗಲ್ಲ ನಮಏನಿದ್ರು ಅಕ್ಕಿ ರೊಟ್ಟಿ ಇೇ ಬರಿ ಹ್ಮ್
ಹಾ ತುಂಬಾ ಸರಿ ಸರಿ ಹಾಗಾದ್ರೆ ನ